ಹಾ ಕೇಳಿಸಿದೆ
ಆರಾಮ್ ಇದ್ದೀರಾ
ಹಾ ನೀವು
ಹಾ ಆರಾಮಿದ್ದೀನಿ ಮತ್ತೆ ಎಕ್ಸಾಮ್ ಎಲ್ಲಾ ಆಯ್ತಾ?
ಹಾ ಆಯ್ತು ನಂದು ಎಕ್ಸಾಮ್ಸ್?
ಹೆಂಗ್ ಮಾಡಿದೆ ಎಕ್ಸಾಮ್ ಈಸಿ ಯಿತಾ?
ಹ್ಮ್ ಈಸಿ ಇತ್ತು!
ಹ್ಮ್
ಹ್ಮ್ ಚೆನ್ನಾಗೆ ಮಾಡಿದ್ದೀನಿ ನೋಡ್ಬೇಕು.
ಹೌದಾ ಮತ್ತೆ ನೆಕ್ಸ್ಟ್ ಎಮ್ ಬಿ ಎ ಎಲ್ಲಾ ಓದ್ತೀರಾ?
ಇಲ್ಲ ಎಮ್ ಬಿ ಎ ಮಾಡ್ಬೇಕಂತ ಏನಿಲ್ಲ ಹ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕಂತ ಇದ್ದೀನಿ!
ಹೌದಾ ಓಕೆ ಓಕೆ ಹ್ಮ್ ಮತ್ತೆ ಅಮ್ಮ? ಅಜ್ಜಿ ಎಲ್ಲಾ ಚೆನ್ನಾಗಿದ್ದಾರಾ?
ಹಾ ಚೆನ್ನಾಗಿದ್ದಾರೆ ನಿಮ್ಮ ಮನೇಲಿ ಎಲ್ರು? ಚೆನ್ನಾಗಿದ್ದಾಳೆ
ಹ್ಮ್ ಸರಿ ಸರಿ ಏನ್ ಮಾಡ್ತಿದಾಳೆ ನಿಮ್ಮ ಅಕ್ಕ ನಾನು ಏನಿಲ್ಲ ಸುಮ್ ನಮ್ಮ ನಾನ್ ಸುಮ್ನೆ ಮನೆಯಲ್ಲಿ ನಾನು ಬೆಂಗಳೂರಲ್ಲಿಲ್ಲ ಇವಾಗ
ಹಾ
ನಾನು ಇಲ್ಲಿ ನಮ್ ಚಿಕ್ಕಮಂಗ್ಳೂರ್ಗ್ ಬಂದಿದ್ದೀನಿ ನಮ್ದು ನಮ್ಮೂರ್ಗೆ ಹ್ಮ್ ನಮ್ಮತ್ತೆ ಮಗನ ಮಧುವೆ ಇತ್ತು ಹಂಗಾಗಿ ಮದ್ವೆ ಎಲ್ಲಾ ಇತ್ತಲ್ಲ ಅದಕ್ಕೆ ನಿನ್ನೆ ಮೊನ್ನೆ ಬಂದಿದ್ದೆ ನಿನ್ನೆ ಮೊನ್ನೆ ಎಲ್ಲ ಮದ್ವೆಲ್ಲ ಅಟೆಂಡ್ ಮಾಡಿ ಇವತ್ ಬೆಳಗ್ಗೆಯಲ್ಲಿಂದ ಬಂದ ಸುಮ್ನೆ ಸುಸ್ತು ಬೇರೆ ಆಗತ್ತಾ ಅದಕ್ಕೆ ಮನ ಇಲ್ಲೇ ಇದೆ ಎಲ್ಲೂ ಹೋಗಿಲ್ಲ
ಹೌದಾ ಹೆಂಗಾಯ್ತು ಮದ್ವೆ ಎಲ್ಲಾ
ಹಾ ಚೆನ್ನಾಗಾಯ್ತು ಅದೇ ನಾನ್ ನಿಮ್ಮ ಮನೇಲಿ ಸೀರೆ ತಗೊಂಡೋಗಿದ್ವಿ ಎಲ್ಲ
ಹಾ ಹಾ ಹಾ ಅದೇ ಉಟ
ಹಾ ಅದೇ ಉಟ್ಕೊಂಡಿದ್ದೆ ನಮ್ಮಮ್ಮನೂ ಅಷ್ಟೇ ಅದನ್ನೇ ಹಾಕೊಂಡಿದ್ರು ನೈಟ್ ಎಲ್ಲಾ
ಫೋಟೋ ಇನ್ನು ಕಳಸೆ
ಫೋಟೋ ಅಲ್ಲಿ ಫೋಟೋಗ್ರಾಫರ್ ಹತ್ರ ತಗಸ್ ಕೊಂಡಿದ್ದೀನಿ ನಾನು ಫೋನಲ್ಲೆಲ್ಲಾ ಇಡ್ಕೊಂಡಿಲ್ಲ ಫೋಟೋನ ಅಲ್ಲಿ ಕ್ಯಾಮ್ರ ತಗಸಕೊಡಿದ್ದೀನಿ ಅವ್ರು ಇನ್ನೇನು ಒಂದ್ ವಾರದೊಳಗಡೆ ಕಳಿಸ್ತಾರೆ ಅವಾಗ ನಾನ್ ನಿ ಕ್ಕ ಅದನ್ನ ಕಳಿಸತೀನಿ ಕೆನಾ ಹ್ಮ್ ಚೆನ್ನಾಗಿ ಕಾಣ ನನ್ ನನ್ ಅಲ್ಲಿ ನಮ್ಮ ರಿಟಿವ್ಸ್ ಎಷ್ಟ ಚನ್ನ ಕಾಣಿಸ್ತಿದೀಷ್ಟ ಚನ್ನಾಗಿ ಕಾಣಿಸ್ತ ಇಂದ್ರೆ ಗೊತ್ತಾ ಅದ ನಾನು ಒಂದ್ ಸ ಒಂದ್ ಸೈಡ್ ಪಿನ್ ಮಾಡ ಹಾಕೊಂಡಿದ್ದೆ ಸ್ಯಾರಿನ
ಹ ಹಾ ಚೆನ್ನಾಗ್ ಕಾಣ್ಸುತ್ತೆ ಇವಾಗದೆಲ್ಲಾ ಟ್ರೆಂಡಿಂಗ್ ಅಲ್ಲ ಇದೆ ಅಲ್ವಾ
ಹ್ಮ್ ಹ್ಮ ಹೌದು ಹ್ಮ್
ಮತ್ತೆ ಊಟ ಮಾಡಿದ್ರಾ
ಹಾ ಊಟ ಮಾಡ್ದೆ ನಮ್ಮ್ ಮನೇಲಿ ಇವತ್ ನಮ್ಮ ಅಮ್ಮ ಬೇರೆ ಇರ್ಲಿಲ್ಲ
ಹಾ
ನಮ್ಮಮ್ಮ ಇರ್ಲಿಲ್ಲ ಅಲ ಅದಕ್ಕೇನೆ ನಾನು ನಮ ದೊಡಮ್ಮ ಮನೆಯಲ್ಲಿ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ರು ಆಮೇಲೆ ಮಧ್ಯಾಹ್ನ ಇದು ಮುದ್ದೆ ಮಾಡಿದ್ರು ಮುದ್ದೆ ಅನ ಸಾಂಬಾರ್ ಮಾಡಿದ್ರು ಅದನ್ನೇ ತಿಂದೆ ನಾನೇನ್ ಮನೇಲ್ಲ ಅಡ್ಗೆ ಎಲ್ಲಾ ಮಾಡ್ಕೊಂಡಿಲ್ಲ ನಾನ್ ಮ್ ಅಡ್ಗೆ ಮಾಡ್ ಕೋತಿದ್ದೆ ನಮ್ ದೊಡಮ್ಮ ಇಲ್ಲ ಬಾ ಸುಮ್ನೆ ಏನ್ ಮತ್ತೆ ಒಬ್ಬಳೆ ಮಾಡ್ಕೋತಯಾ ಅಂತ ಹೇಳಿಮ ಇಲ್ಲೇ ಮಾಡುವಂತೆ ಅಂದ್ರು ನಾನು ಮತ್ತೆ ನನ್ ತಮ್ಮ ಇದ್ದೀವಿ ನಮ್ಮ ಅಪ್ಪಜ್ಜಿ ನಮ್ಮಮ್ಮ ಅವರೆಲ್ಲಾ ಇನ್ನ ಮದ್ವೆ ಮನೆಯಲ್ಲೇ ಇದ್ರು ಅಂದ್ರೆ ಹ್ಮ್ ನನ್ ತಮ್ಮ ಹುಷಾರರ್ಲಿಲ್ಲ ಸ್ವಲ್ಪ ಅಪ್ಪ ಜ್ವರ ಎಲ್ಲ ಬಂದಿತ್ತು ಅದಕ್ಕೆ ಅವನನ್ನ ಕರ್ಕೊಂಡು ನಾನು ಬಂದೆ
ಹ್ಮ್
ಹ್ಮ್ ಅವನ್ ಮದ್ವೆಲ್ಲಲ್ಲ ಚೆನ್ನಾಗು ಹೌದು ಚೆನ್ನಾಗ್ ಓಡಾಡಿದ್ದಾನನೆ ಮಳೆ ಎಲ್ಲ ಬೇರೆ ಎಂದಿದ್ದನನೆ ಸೊ ಜ್ವರ ಶೀತ ಕೆಮ್ಮ ಎಲ್ಲ ಆಗಿತ್ತು
ಹ್ಮ್ ಈ ನಡುವೆ ಯಾರಕ್ ಕೇಳಿದ್ರು ಹುಷಾರಿಲ್ಲ ಹುಷಾರಿಲ್ಲಾ ಅಂತಾನೇ ಹೇಳ್ತಿರ್ತಾರೆ
ಯಾಕೇನ್ ವೆದರ್ ಹಂಗ ಇದೆ
ಹೌದು ನನ್ಗುನು ಎ ಪರೀಕ್ಷೆ ಟೈಮ್ ಅಲ್ಲಿ ಹುಷಾರಟ್ಟಿಲ್ಲ ಎಲ್ಲ ಆದ್ರೂ ಕಷ್ಟತ್ ಸಬ್ಜೆಕ್ಟ್ ಇದ್ದಾಗ ಇದ ಇದ್ದಾಗನನೆ ಫುಲ್ ಹುಷಾರಲ್ದಿರಂಗಗಿತ್ತು
ಹ್ಮ್ ಹೆಂಗ್ ಬಾರದೇ
ಹ್ಮ್ ಆದ್ರೂ ಪರವಾಗಿಲ್ಲ ಚೆನ್ನಾಗೆ ಬಾರದೇ ಆದ್ರೆ ನಾನು ಒಂದ ತಿಂಗಳ ಮುಂದೆನೆ ಮುಂಚೆನೆ ಕುೂತ್ಕೊಂಡ ಕೊಂಡು ಓದಕ್ ಸ್ಟಾರ್ಟ್ ಮಾಡ್ತೀನಿ ಸೊ ಹಾಗಾಗಿ ನನ್ಗೆ ಈಸಿ ಅನ್ಸತ್ತೆ
ಹ್ಮ್ ಹೌದು ಆತರ ಮಾಡಿದ್ರನೆ ನಮಗ್ ಉಪಯೋಗ ಆಗೋದು ಎ ಎಸಾಮ್ ಇನ್ನೇನ್ ಸ್ವಲ್ಪ ದಿವಸ ಅಥವಾ ಎಕ್ಸಾಮ್ ನಾಳೆ ಇದೆ ಉಂಟಾ ಟೂ ಡೇಸ್ ತ್ರೀ ಡೇಸ್ ಇದೆ ಅಂತ ಓದ್ಕೊಂಡ್ ಕುೂತ್ಕೊಂಡ್ರೆ ಅದೆಲ್ಲ ವೇಸ್ಟ್ ಆಮೇಲೆ ತಲೆಯಲ್ಲೂ ಇರಲ್ಲ ಬೇಗ
ಹೌದು ಹ್ಮ್
ಮತ್ತೆ ಹೇಳ್ಬೇಕು ನೀವ ನೀವ್ ಅಡ್ಗೆ ಎಲ್ಲಾ ಮಾಡ್ತೀರಾ.
ಇಲ್ಲ ಅಡ್ಗೆ ಅಷ್ಟು ಏನು ಕಲ್ತಿಲ್ಲ.
ಹ್ಮ
ಹೂ ಬರೀ ಮ್ಯಾಗಿ ಮಾಡ್ಕೊಳೋದು ಇನ್ನು ಅಕ್ಕ ಮಾಡ್ತಾಳೆ ಅವಳಿಗೆ ಹೆಲ್ಪ್ ಮಾಡ್ತೀನಿ ಮಮ್ಮಿ ಮಾಡ್ತಾರೆ ಅವ್ರಿಗೂ ತರಕಾರಿ ಕಟ್ಟ ಮಾಡ್ಕೊಡೋದು ಎಲ್ಲಾ ಮಾಡ್ತೀನಿ ನಮ್ಮ ಅಕ್ಕ ಎಲ್ಲಾ ಚೈನೀಸ್ ಫುಡ್ ಮಾಡೋದು ಬಿಡಿ.
ಅವಳು ನಲ್ಲಿಗೆ ಮದ್ವೆ ಮಾಡ್ಕೊಟ್ಟುಬಿಡಿ ಯಾಕ ಕಡೆ. ಹೌರ ಜೊತಿನ ಸಂಸಾರ ಮಾಡ್ಕೊಂಡಿದ್ದು ಹೋಗ್ಬಿಡ್ತಾಳೆ ನಿಮ್ಮ ಅಕ್ಕಾ?
ಆತರ ಎಲ್ಲಾ ಮಾಡಕ ಆಗಲ್ಲ ಇಲ್ಲೇ ಮಾಡ್ಬೇಕು.
ಹು
ಹು ನೀವ್ ಅಡಗೆ ಎಲ್ಲಾ ಮಾಡ್ತೀರಾ?
ಈಗ ನಾ ಯಾಕ್ ಸುಳ್ಳೇಳನ ನನಗೂ ಅಡಿಗೆ ಅಷ್ಟು ಬರಲ್ಲ ಏ ನಾ ಹಂಗ ಹಿಂಗಗೆ ಮಾಡ್ತೀನಿ ಹ್ಮ್
ಹೌದಾ ಹ್ಮ್
ಮತ್ತೆ ಏನ್ ಸಮಾಚಾರ? ಹು ನೀವು. ಇದು ವೆಜಿಟೇಬಲ್ ಇದು ತರಕಾರಿ ಪಲಾವ್ ಎಲ್ಲ ಮಾಡ್ತೀನಿ. ಅಂದ್ರೆ ಈ ಗ್ರೀಸ್ ಇಂದ ಕಳಿತಾ ಇದ್ದೀನಲ್ಲಾ? ಮಾಡೋದು ಹೆಂಗ್ ಮಾಡೋದು ಏನು ಅಂತ ಹೂ ಬಟ್ ನನ್ ನನಗೂ ಅಷ್ಟ ಬಲ್ಲ ನಮ್ಮಮ್ಮ ಹಾ ನಿನ್ ಅಂದ್ರೆ ನಾನು ಯಾವಾಗ್ಲೂ ಬೆಂಗಳೂರಿಂದ ಬರೋದೇ ಅಪರೂಪಕ್ ಬರ್ತೀನ ನಮ್ಮೂರ್ಗೆ, ನಮ್ಮಮ್ಮ ಇಟ್ಕೊಂಡು ಏ ಇಲ್ಲ ಬಿಡು, ಅಲ್ಲಿಂದ ಬಂದಿದ್ಯಾ ಅಂತ ಸ್ವಲ್ಪ ಲವ್ ಎಲ್ಲಾ ಜಾಸ್ತಿ ಆಗಿರ ತ್ತ ನನ್ ಮೇಲೆ ಹಾಂಗ್ ಹ್ಯಾಂಗೆ, ಇಲ್ ಏನ್ ಕೆಲಸನ್ನು ಮಾಡತ್ತಿಲ್ಲ ಏನ್ ಅಡಗೆನು ಮಾಡತ್ತಿಲ್ಲ ನಮ್ಮ ಅಮ್ಮ,
ಹು ಆ ನೀವ ಒಂದ್ಸರಿ ನಮ್ಮ ಅ ಕ್ಕಾಗೆ ಇದು ಚಟ್ನಿ ಪುಡಿ ಎಲ್ಲ ಕೊಟ್ಟು ಕಲ್ಸಿದ್ರಲ್ವಾ? ನನಗ್ ಚಟ್ನಿ ಪುಡಿ ಅಂದ್ರೆ ಇಷ್ಟ ಆಗುತ್ತಾ? ಏನೂ ಗೊತ್ತಿಲ್ಲ ಒಂತರಾ ಚೆನ್ನಾಗಿರತ್ತೆ ನಮ್ಮ ನಮ್ಮನೆಯವರೆಲ್ಲರಿಗೂ ಗೊ ತ್ತು ಆ ನಮ್ ನಮ್ಮ ಅಕ್ಕನು ಅ ನಿಮ್ ನಿಮ್ಮ ಹತ್ರ ತಗೊಂಡ್ ಬಂದಿದ್ಲಾ ಹೋಳ್ಳಿ ನಮ್ಮ ಮಮ್ಮಿ ನೂ ಅವ್ರ ಸ್ನೇಹತ್ರರ ಹತ್ರ ಈಸ್ಕೊಂಡ್ ಬಂದಿದ್ರು ನನಗ ಏನೋ ಒ ಒಂತರ ಇಷ್ಟ ಚಟ್ನಿ ಪುಡಿ ತಿನ್ನಕ್ಕ
ಹೌದು ನಮ್ಮ ನಮ್ಮನೇಲೆಲ್ಲಾ ಮಾಡ್ತಾರೆ? ಆಹ ರೊಟ್ಟಿ ಜೊತೆಗೆ ಆಮೇಲೆ ರೊಟ್ಟಿ ಮೊಸರು, ಏನಂದ್ರೆ ಬಿಸಿ ಅನ್ನ ಬಿಸಿ ಅನ್ನಕ್ಕೆ. ಆ ಚಟ್ನಿ ಪುಡಿ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಗೊತ್ತಾ?
ಹೌದು ಅದರಲ್ಲೇ ತಿಂದೆ ನಾನುನು, ಹು ನಮ್ಮ ಮನೇಲಿ ಮಮ್ಮಿ, ಮಾಡಕ್ಕೆ ಪ್ರಯತ್ನ ಮಾಡ ಡ್ತಾರೆ ಬಟ್ ಆತ್ ಅಷ್ಟು ಚೆನ್ನಾಗ್ ಬರಲ್ಲ?
ಹು ಹು
ಆ
ಯಾಕಂದ್ರೆ ನಮ್ಮ ಮನೆ ಚಟ್ನಿ ಪುಡಿ ಅಂದರೆ ತುಂಬಾ ಇಷ್ಟ.
ಹೌದು ಹು ನಿಮಗೆ ಬ್ಯಾಂಗ್ಳೂರೆಲ್ಲಾ ಹಿಂಗ ಅನ್ನಿಸ್ತದೆ. ಇಲ್ಲಿ ಹೊಸದಾಗಿ ಬಂದಿರದ ಇಲ್ಲಾಂದ್ರೆ ಫಸ್ಟ್ ಇಂದನ ಇಲ್ಲೇ ಇದರಾ?
ಇಲ್ಲ ನಾನು ಡಿಗ್ರಿ ನಾನು ಮಹಾರಾಣಿ ಕಾಲೇಜ ಅಲ್ಲಿ ಓದಿದ್ದು ಬಿ ಕಾಮ್ ಎಲ್ಲಾ,
ಹೌದಾ?
ಹು
ಹು ಸೊ ಅಭ್ಯಾಸ ಇದೆ ನಿಮಗೆ.
ಹಾ ಹಾ ಅಭ್ಯಾಸ ಇದೆ ಹಗೆಲ್ಲ ಏನಿಲ್ಲ? ಬೆಂಗ್ಳೂರಲ್ಲೆಲ್ಲಾ ಇದ್ದೀನಿ ತುಂಬಾ ಅಂದ ಅಗ್ಲೆ ಆಲ್ರೆಡಿ ಒಂದ್ ಫೋರ್ ಇಯರ್ಸ್ ನಾಲ್ಕಕ್ ವರ್ಷ ಆಯ್ತ ಬಂತು ನಾಲ್ಕದ್ ವರ್ಷ ಬೆಂಗ್ಳೂರಲ್ಲಿ ಕೆಡ್ತು ಹ್ಮ್
ಎಲ್ಲಾ ಒಂದ್ಕೊಂಡಿದೀರಾ
ಹ್ಮ್ ನಾನು ಪಿ ಜಿಲ್ ಇದ್ದೀನಿ
ಹಾ
ವಿಜಯನಗರ ಪಿ ಜಿಲ್ಲೆದೀನಿ
ಹ್ಮ್
ಬಟ್ ಪಿ ಜಿ ಊಟ ಏನ್ ಚೆನ್ನಾಗಿರಲ್ಲ? ಹ್ಮ್ ಹ್ಮ್ ಇಲ್ಲ ಡೈಲಿ ವರ್ಗ ಹೊಗಡೆ ಎಲ್ ತಿನ್ನಕ ಆಗುತ್ತೆ ಆಮೇಲೆ ಎಲ್ತು ಹಳಗ್ ಹೋಗುತ್ತೆ ಆಮೇಲ್ ಅಷ್ಟೊಂದ ಎಲ್ಲ ಕಾಸ್ಟ್ಲಿ ಇರುತ್ತ ಡೈಲಿ ತಿನ್ನಕಾಗಲ್ಲ ತಿನ್ನಲ್ಲ ಬಟ್ ಯಾವಾಗ ತಿ ತಿನಿ ಬಟ್ ಡೈಲಿ ತಿನ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ತ್ರೀ ಡೇಸ್ಗೆ ಒಂದ್ಸರಿ ಟೂ ಡೇಸ್ಗೆ ಒಂದ್ಸರಿ ಅದೇ ತಿಂಡಿ ತಿಂತೀನಿ
ದಲ್ವಾ
ಅಲ್ಲಿ ಇಂಡಕ್ಷನ್ ಇದೆ ಅಲ್ಲಿ ಅಂದ್ರೆ ಹಾ ಇದು ಪಾತ್ರೆ ಅದೆಲ್ಲ ಜಾಸ್ತಿ ಇಲ್ಲ ಅಂದ್ರೆ ನಾವೆನೆ ಅಂದ್ರೆ ಮಾಡ್ಕೊಂಡರು ಈಗ ಈರುಳ್ಳಿ ಟೊಮೆಟೊ ಎಣ ಎಣ್ಣೆ ಎಲ್ಲ ಪ್ರತಿಯೊಂದೂ ತಗೊಂಡ್ ಬರ್ಬೇಕ್
ಹಾ ಅದ್ರ ಬದ್ಲು ಹೊರ್ಗಡನ್ನೇ ತಗೊಂಡ್ ತಿನ್ಬಿಡ್ಬೋದು ಅಲ್ವಾ
ಹ್ಮ್ ಹೌದು ಹ್ಮ್ ಹ್ಮ್
ಮತ್ತೆ ಯಂಗ್ ಹ್ಮ ಮತ್ತೆ ಬಟ್ಟೆ ಎಲ್ಲ ಯಲ್ ತಗೊಂಡ್ರಿ ನೀವು ಮದ್ವೆ ಗೇ
ಮದ್ವೆೆಗೆ ನಾನು ಚಿಕ್ಕಪೇಟೆೆಗೆ ಹೋಗಿದ್ದೆ ಆಯ್ತಾ ಚಿಕ್ಪೇಟೆೆಗೆ ಹೋದಾಗ ಒಂದ್ ನೆಕ್ ಪೀಸ್ ತಗೊಂಡೆ ಅಂದ್ರೆ ಅದು ಒಂದ ತೌಸ್ ಆ ಸಾವಿರ್ ರೂಪಾಯಿ ಹೇಳಿದ್ರು ನಾನು ಎಂಟನೂರು ರೂಪಾಯಿ ಕೊಟ್ಟು ತಗೊಂಡೆ ಅದೊಂದು ಚೆನ್ನಾಗಿತ್ತು ಮತ್ತೆ ಜುಮ್ಕಿ ತಗೊಂಡೆ ಅದು ಜುಮಕಿನ ಅಷ್ಟೇ ಫೈವ್ ಹಂಡ್ರೆಡ್ ಹೇಳಿದ್ರು ಫೋರ್ ಫೋರ್ ಹಂಡ್ರೆಡ್ ತಗೋದು ತಗೊಂಡ ಅದೆಲ್ಲ ಅಂದ್ರೆ ಮೀನ್ಸ್ ಆಂ ಹ್ ಆಂಟಿಕ್ ಪೀಸ್ ಅದು ಫುಲ್ಲ ಅಂದ್ರೆ ಚೆನ್ನಾಗಿರುತ್ತೆ ಇರು ನಾನು ನಿನಗೆ ಒಂದ್ಸರಿ ಫೋಟೋ ಇಡ್ತ ಕಳಿಸ್ತೀನಿ ಅದು ನಂಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಇದು ಕ್ರಾಪ್ ಟಾಪ್ ತಗೊಂಡೆ ಕ್ರಾಪ್ಪ್ ಟಪು ಕೆಳಗಡೆ ಮಿಡಿ ಅಲ್ಲೋ ದೊಡ್ಡದು ಹ ಅದು ಚೆನ್ನಾಗಿತ್ತು ಅದನ್ನು ತಗೊಂಡೆ ಆಮೇಲೆ ಮತ್ತೆ ಹ್ಮ ಇದು ಈ ಇದು ಚಪ್ಪಲಿ ತಗೊಂಡೆ
ಸೊ ಎಲ್ಲಾ ಹೊಸ್ದಾಗೆ ಬೈ ಮಾಡಿದ್ರ
ಹ್ಮ್ ಇವಾಗ ಒಂದು ಸತಿ ಹಾಕಿರ್ತಯ ಫಂಕ್ಷನ್ಗೆ ಮತ್ತೆ ನೆಕ್ಸ್ಟ್ ಅದನ್ನೇ ಹಗ್ಬೇಕಂತು ನನ್ಗ್ ಇಷ್ಟ ಆಗ್ತಿರಲ್ಲ
ಹಾ ಹೌದು
ಹ ನಿಮ್ ಮನೇನಾದ್ರೆ ಇಬ್ರ್ ಇದ್ದೀರಾ ಇಬ್ರ್ ಶೇರ್ ಮಾಡ್ಕಭಾವದು
ಹೌದು ನಿಜಾನೆ ಇಬ್ರು ಒಂದೇ
ಹ್ಮ್ ಇರೋ ನಮ್ಮಮ್ಮ ಕಾಲ್ ಮಾಡ್ತಾರೆ ಆಮೇಲ್ ಮಾಡ್
ಹಾ ಹಾ ಸರಿ ಸರಿ ಆಯ್ತು ಬಾಯ್ ಬಾಯ್